ಹ
ನಮಸ್ತೆ
ಹೇಗೆ
ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಹ ಚನ್ನ ಮತ್ತೆ
ಹೇಳಿ ಹ ಆಯ್ತು ನಿಮ್ದು
ನಮ್ದು ಆಯ್ತು
ಹಾ
ಏನ್ ತಿಂಡಿ
ಸಾಂಬರ್
ಹೌದಾ
ಹ್ಮ್
ನಾನು ಅಷ್ಟೆ ಅನ್ನ ಸಾರು ತಿಂದೆ ನಾಳೆ ನಮ್ಮ ಮನೆಯಲ್ಲಿ
ಹ್ಮ್
ಪೊಲೀಸ್ಾರ ಮಾಡ್ತಾರೆ ಬರ್ತೀರಾ
ಹೌದಾ
ಹ್ಮ್
ನಾವು ಬರ್ಬೋದಾ
ಹ್ಮ ಬನ್ನಿ
ಹ್ಮ್ ಹ್ಮ ಹೇಳಿ
ಹೌದು ಬೆಳಗ್ಗೆ ಎಷ್ಟು ಗಂಟೆ ಎದ್ದೇಳ್ತಿರಾ
ನಾನು ಆರ್ ಗಂಟೆಗೆ ಹೇಳ್ತೀನಿ ನೀವು
ನಾನು ಐದುವರೆ ಐದು ಗಂಟೆ ಹಾಗೇದು ಹೊಲ್ಟಿನ ಹೌದು
ಬೆಳಗ್ಗೆ ಎದ್ಮೇಲೆ ಮೊದ್ಲು ಏನ್ ಮಾಡ್ತೀರಾ
ಮೊದಲು ಮುಖ ತೊಳಿತೀನಿ
ಹಾ ಆಮೇಲೆ
ನೀರ್ ಕುಡಿತೀನಿ
ಹ್ಮ್
ಆಮೇಲೆ ವ್ಯಾಯಾಮ ಮಾಡುತ್ತೇನೆ
ಹ್ಮ್
ಹ್ಮ ಸ್ವಲ್ಪ ಅಂದರೆ ವ್ಯಾಯಾಮ ಜಾಸ್ತಿ ಹೊತ್ತು ಮಾಡುವುದಿಲ್ಲ ಸ್ವಲ್ಪ ಹೊತ್ತು ಮಾಡುತ್ತೇನೆ
ಹಾ
ಹ್ಮ್ ಅಷ್ಟೆ ಸ್ವಲ್ಪ ಸಮಯವರೆಗೂ ಮಾಡಿ ಆಮೇಲೆ ಹ ನನಗೆ ಏನು ಹ್ಮ್ ಹಾಡು ಕೇಳುವುದು ತುಂಬಾ ಇಷ್ಟ ಹಾಡನ್ನು ಕೇಳುತ್ತೇನೆ
ಹ ಹಾ ನಾನು ಸ್ವಲ್ಪ ನಡೆಯುತ್ತೇನೆ
ಹ್ಮ್ ಆಮೇಲೆ
ಮನೆ ಕೆಲ್ಸ ಮಾಡೋದು
ಹೌದು ನಿಮಗೆ ಮನೆ ಕೆಲ್ಸ ಇರುತ್ತಲ್ಲಾ ಅಲ್ಲೇ ವ್ಯಾಯಾಮ ಆಗ್ಬಿಡುತ್ತೆ
ಹೌದು
ಬೆಳಗ್ಗೆ ಬೆಳಗ್ಗೆ
ಹ್ಮ್
ಗಾಳಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಾ ಅದು ನನಗೆ ತುಂಬಾ ಇಷ್ಟ
ಹೌದು ಮನಸ್ಸು ಕೂಡ ಒಂಥರ ಹೊಸ ಅನುಭವ ಇರುತ್ತೆ
ಹೌದು ಆಪಹಾರ ಬಿಡುತ್ತೀಯಾ
ಇಲ್ಲ ದಿನ ಉಪಾಹಾರ ತಿನ್ನುತ್ತೇನೆ ನಾನು
ಯಾವ ಉಪಾಹಾರ ಇಷ್ಟ ನಿಮಗ್ಗೆ
ಇಡ್ಲಿ ಮತ್ತು ದೋಸೆ ಇಷ್ಟ ನಿಮ್ಗೆ ಯಾವ್ದಿಷ್ಟ
ನನಗೂ ದೋಸೆ ಮತ್ತೆ ಹ ಅಲ್ಲಷ್ಟ
ಹೌದಾ
ಹೌದು
ಬೆಳಗ್ಗೆ ನೀವು ದೂರವಾಣಿ ನೋಡ್ತೀರಾ
ಇಲ್ಲ ಮೊದಲು ಅದೇನಾನ ಹೇಳ ಗಲಮಖ ತೊಳೋದು ಆಮೇಲೆ ಓಡಾಡಿ ಆ ವ್ಯಾಯಾಮ ಮಾಡಬೇಕಾದ್ರೆ ನೋಡುವುದಿಲ್ಲ ಅದೇ ಹಾಡನ್ನ ಹಾಕೊಂಡು ಕೇಳುತ್ತೇನೆ
ಹ್ಮ್
ಮುಗಿದ ನಂತರ ಹ ಊಟ ಅದೇ ಹ ಆ ಏನು ಉಪಹಾರ ತಿನ್ನಬೇಕಾದರೆ
ಹ್ಮ
ಅವವಾಗ ನೋಡುತ್ತೇನೆ ಸ್ವಲ್ಪ ದೂರವಾಣಿಯ
ಹಭ್ಯಾಸ ನೀವು ಮಾಡೋದು
ಹೌದಾ
ಹಾ
ಕಳಿಜಿಗೆ ತಯಾರಿ ಹೇಗೆ ಮಾಡತೀರಾ
ಹ್ಮ್ ಬಟ್ಟೆ ಸಿದ್ಧ ಮಾಡ್ತೀನಿ
ಮತ್ತೆ
ಆಹ ಚೀಲ ಕೂಡ ಸಿದ್ಧ ಮಾಡ್ತೀನಿ ಪುಸ್ತಕಗಳು ಚೀಲಕ್ ಹಾಕೊತೀನಿ
ಮ ಬೆಳಿಗ್ಗೆ ಅವಸರ ಆಗುತ್ತಾ
ಒಬ ನಾನು ಅದಿಕ್ಕೆ ಅವಸರ ಏನ ಆಗಲ್ಲ
ಹಾಗಿದ್ದರೆ ಅದರಿಂದ ಸಮಯ ಉಳಿತಾಯ ಆಗುತ್ತೆ ನಿಮಗೆ
ಹೌದು ಅದ್ರಿಂದ ಮನಸ್ಸು ಕೂಡ ಶಾಂತಿ ಇರುತ್ತೆ ಹರಿಬರಿ ಗಾಬ್ ರಿಗಾಬರಿ ಆಗಿರಲ್ಲ
ಬೆಳಕಿನ ಅಭ್ಯಾಸ ತುಂಬಾ ಮುಖ್ಯ
ಹೌದು ದಿನ ಒಳ್ಳೆಯದಾಗಿ ಪ್ರಾರಂಭ ಆಗುತ್ತೆ
ದಿನ ಉತ್ಸಾಹದಿಂದ ಕೆಲಸ ಮಾಡಬಹುದು ಅದರಿಲ್ಲ
ಹೌದು ಬೆಳಗಿನ ದಿನಚರಿ ಜೀವನ ಚೆನ್ನಾಗಿಸುತ್ತದೆ
ಹ್ಮ್ ನಿಮ್ಮ ಮಾತು ಚೆನ್ನಾಗಿದೆ
ಹ್ಮ್
ಮತ್ತೆ ಇನ್ನ ಏನೇನು ಮಾಡತೀರಾ ಬೆಳಗ್ಕ ಎದ್ದು
ಬೆಳಗ್ಗೆ ಅಷ್ಟೇ ನಾವು ಏನು ಮಾಡುವುದಿಲ್ಲ ಇವ ಅ ನೀವು ನೋಡಿ
ಹ್ಮ್ ಹೇಳಿ
ಬೆಳಗ್ಗೆ ಬೇಗ ಎದ್ದು ನಿಮ್ ದಿನ ಏನಾದ್ರು ಆರಂಭ ಆಯ್ತು ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ದಿನಪೂರ್ತಿ ಅದೇ ನೀವು ತುಂಬಾ ತಡವಾಗಿ ಎದ್ರೆ ಒಳ್ಳೆ ಏನೋ ಒಂಥರ ಮಂಕ ಆಗಿರುತ್ತೆ
ಹೌದು ನಾನು ಅದನ್ನ ಗಮನಿಸಿದ್ದೇನೆ ಆದರೆ ಇವಾಗ ಈ ಒಂದು ಸ್ವಲ್ಪ ದಿನದಿಂದ ನಾನು ಇದುಗೊಳ್ತಾ ಇಲ್ಲ
ಹ್ಮ ಇವಾಗ ಬಿ ಸ್ವಲ್ಪ ರಜೆ ಇದೆ ಅಲ್ಲಾ ವಿಶ್ರಾಂತಿ ತಗೊಳ್ಳಿ
ವಿಶ್ರಾಂತಿ ಅಂತ ಅಲ್ಲ ಹ್ಮ್ಲ್ಕಡದ ಆಮೇಲೆ ಇದುೊಳ್ತೇನೆ ಬೆಳಗೆ ಸ್ವಲ್ಪ ಕೆಲಸಗಳಿದ್ದಾವೆ ಇವಾಗ ಸ್ವಲ್ಪ ಕಷ್ಟದದಲ್ಲಿ ಇದಿದ್ದೇನೆ
ಹ್ಮ್
ಹ್ಮ ಮುಂದೆ ಸ್ವಲ್ಪ ಬೇಗನೆೇ ಇತ್ತು ತಡವಾಗಿ ಇ್ದು ನೋಡ್ತೀವಿ
ಹ್ಮ್ ಒಳ್ಳೆ ಯೋಚನೆ
ಹೌದು ಎಲ್ಲದಕ್ಕೂ ಯೋಚನೆ ಮಾಡಿ ಕೆಲ್ಸ ಮಾಡಬೇಕು
ಹೌದು ಹೌದು
ಮೊದಲೇ ನಾವು ಯೋಚಿಸಬೇಕು ಏನ ಮಾಡ್ಬೇಕು ನಾಳೆ ಇವತ್ತು ಏನ್ ಮಾಡಿದ್ರು ಅಂತ ನೀವು ದಿನನಿತ್ಯ ಏನ್ ಕೆಲಸ ಮಾಡುತ್ತೀರಾ
ನಾನು ಏನು ಕಾಲೇಜ್ ಕೆಲಸಗಳೇನಾದ್ರು ಇದ್ರೆ ಮಾಡುತ್ತೆ ಸನೆಿ
ಮತ್ತೆ ಅದು ಬಿಟ್ಟು ಬೇರೆ ಏನಾರು ಕಲಿಯೋದು
ಅದು ಬಿಟ್ಟು ನನ್ನ ಮುಂದೆ ಮುಂದೆಗೆ ಬೇಕಾಗಿರುವುದು ಕಲಿತಾ ಇರ್ತೀನಿ ಎನ್ನ ಅದಕ್ಕೆಂತರಿ ಅಂತ ಹಾ ಅದೇ
ಹಾಗದೆ ಒಳ್ಳೆ ಕೆಲ್ಸ ಮಾಡುತ್ತಿದ್ದೀರಾ ಹಾಗಂಗಿದ್ದಿದ್ದಾರೆ ಹೌದು
ಹ್ಮ್
ಮತ್ತೆ ಹೇಳಿ
ಮತ್ತೆ ಏನು ಇಲ್ಲ
ಹಾದೆ
ಇವಾಗ ಕಾಲೇಜು ತೆಗಿಯೋವರ್ಗು ಸ್ವಲ್ಪ
ಹ್ಮ್
ಏನು ಕೆಲ್ಸಗಳಿಲ್ಲ
ಮತ್ತೆ ಮುಮ್ದೆ
ಒಂದಂದೇ ಏನು ಇಲ್ಲ
ಹೌದಾ
ಹ್ಮ್
ನಮಗೂ ಯಾವಾಗೂ ಕೆಲ್ಸಗಳು ಇರುತ್ತವೆೆ ಆದ್ರೆ ಇವಾಗ ಸ್ವಲ್ಪ ನನಗೂ ಕೆಲ್ಸಗಳಗ ಏನು ಇಲ್ಲ
ಹ್ಮ್
ಅದನ್ನ ಏನೋ ಗೊತ್ತಯ
ಹೂ
ಕಲ್ಸಿಗೆ ಇಲ್ಲೆ
ಹೂ
ಎಲ್ಲಾ ಈ ದೇಹ ಹೇಗ ಆಾಗುತ್ತೆ ಅಂದರೆ ಇ ದಿನ ಪೂರ್ತಿ ಮಂಗ ಅದಕಾಗಿ ಇರುತ್ತದೆ ಏನಾದರೂ ಕೆಲ್ಸಗಳ್ದರೆ ತುಂಬಾ ಸಂತೋಷದಿಂದ ಬೆಳಗ್ಗೆನೇ ಬೇಗ ಎದು ವ್ಯಾಯಾಮ ಎಲ್ಲ ಮಾಡಿ ನನ್ನ ಆ ದಿನವಲ್ಲ ನಾನು ಶುರು ಮಾಡುತೇನೆ
ಹೌದು
ಹೌದು ಹಾಗೆ
ಕೆಲಸ ಇದ್ದಷ್ಟು ನಾವು ಹ ಚುರುಕಾಗಿರ್ತೇವೆ
ಹೌದು ಕೆಲಸ ಇದ್ದರೆ ಒಂದು ಭಯ ಇರುತ್ತದೆ
ಹೂ
ನಿನಗೆ ಏನು ಕೆಲಸ ಇಲ್ಲ ಅಂದರೆ ಭಯ ಇರುವುದಿಲ್ಲ ಬೇಗ ಎದ್ದೊಳು ಓಡುವುದಿಲ್ಲ ಒಳ್ಳೆಯ ನಿದ್ದೆಯನ್ನ ಮಾಡಿ ಮಂಕಾಗಿ ಎದ್ದು ಏನ್ ಕೆಲ್ಸ ಮಾಡಿದ್ರು ಆಗುದಿಲ್ಲ ಆ ಸಮಯದಲ್ಲಿ
ಹೌದು ನಾನು ಇದನ್ನು ಅನ್ ನೋಡಿದ್ದೀನಿ ಈ ತರ ಆ ಗಮನ್ಸಿದ್ದೀನಿ
ನಾನು ತುಂಬಾ ಗಮನಿಸಿದಿನಿ ಅದಕ್ಕೆ ನಮ್ಮಾಗಿ ಅಭ್ಯಾಸವನ್ನ ಇವಾಗ ಬಿಡಬೇಕು ಇವಾಗಿರೋ ಅಭ್ಯಾಸವನ್ನ
ಹೂ
ಅದಕ್ಕೆ ಎಲ್ಲಾ ಅಭ್ಯಾಸವನ್ನ ಬಿಟ್ಟು ಒಳ್ಳೆ ಅಭ್ಯಾಸವನ್ನು ಒಂದೇ ವರ್ಷ ಬೇಕು ಅಂತ ಒಂದೊಂದು ಸ್ವಲ್ಪ ಒಂದೊಂದೇ ಅಭ್ಯಾಸ ಒಂದೊಂದೇ ಬಿಡ್ತಾ
ಕ್ಲಾಸ್ ಅಲ್ಲಿ ಇರಿ
ೆ ಒಂದೊಂದು ಬಿಡ್ತಾ ಒಂದೊಂದು ಹೊಸದು ಕಲಿತಾ ಇದ್ದೇವೆ
ಹೌದಾ
ಹೌದು ಒಂದು ಬಿಟ್ಟರೆ ಇನ್ನೊಂದು ಹೇಗೆ ಎಂದರೆ ಏನಾದ್ರು ಇವಾಗ ಬಿಟ್ಟಿದ್ದೀನಿ ಅಂದರೆ ಇವಾಗ ನಮ್ಮ ದೂರವಾಣಿಯಲ್ಲಿ ಆಟ ಆಡುವುದಕ್ಕೆಲತಿದ್ದೀರಿ
ಅಯ್ಯೋ
ಅದು ಬಿಡ
ಹೂ
ಏನ್ ಹೇಳಿ
ಎಲ್ಲಿ ಇನ್ನೊಂದು ಎರಡು ಎರಡು ದಿನಗಳಲ್ಲಿ ಮತ್ತೆ ನಿಮ್ಮ ಕೆಲ್ಸ ಶುರು ಆದ್ರೆ ಆಟದ ಕಡೆ ಹೋಗಲ್ಲ
ಆಟದ ಕಡೆ ಹೋಗುವುದು ಅಲ್ಲ ಇವಾಗೆ ಬಿಡಬೇಕು ಆ ಆಟವೆಲ್ಲ
ಹೌದು ನೀವು ಬಿಟ್ಟಿದ್ರಿ ಅಲ್ವಾ ಮತ್ತೆ ಏನಕ್ ಶುರು ಮಾಡಿದ್ದು
ಅಯ್ಯೋ ಬಿಡಿ ನನ್ನ ಗೆಳೆಯೇನಿದ್ದಾನೆ
ಹೂ ಹೂ
ಅವನಿಂದಾನೇ ಏನ್ ಹೇಳುವುದು
ಹೂ
ಹೂ
ಹಾಗಾದರೆ ಸರಿ ತುಂಬಾ ಸಂತೋಷವಾಯ್ತು ನಿಮ್ಮ ಮಾತು ಕೇಳಿ
ಹೌದಾ ನನಗೂ ಅಷ್ಟೆ ನಮ್ಮೊಂದಿಗೆ ಮಾತನಾಡಿರುವುದಕ್ಕೆ ಸಂತೋಷವಾಯ್ತು ಮುಂದಿನ ಕರೆಯಲ್ಲಿ ಸಿಗೋಣ ಧನ್ಯವಾದಗಳು
ಸರಿ ಧನ್ಯವಾದಗಳು ಜಾಗ್ರತೆ ಇಂದ ಇರಿ
ನೀವು ಅಷ್ಟೆ
ಹಾ